ಹ ಶಣ
ಹೇಳ್ರಿ ವಿಜಯ್ ಕುಮಾರ್ ಅವ್ರೆ
ಏ ನೋಡ ಸೇರಿ್ರರಿ,
ಏನೆಲ್ಲ ನೋಡ್ರಿ ಹ್ಮ ಕೂತ್ತಿದ್ದ ಅಂದ್ರೆ ಹೇಳ್ಬ್ರೀ ಏನ್ು ಓದ ನೋಡ್ರಿ ಆಯ್ತು ಮಲ್ಪಡ ಊಟಿ ಅದೇನ ಹಡಾಪ್ಲೇಲ್ಲದು ಊಟ ಅದೇನು ಚಪಾತಿ ಆತ್ರಿ ಆಲೂಗಡ್ಡಿ ಪಾತಿ ಹತ್ರಿ ಹ್ಮ ಆಲೂಕಟ್ಟಿ ಪತ್ತ ಅದ ಯಾವ ತಮ್ಮಯ ನ್
ಎಲ್ ಬರಬರಿ ಬಂದಿಲ್ದೇನ್ರರಿ
ಏನ್ ಉಪಾಯಿ ನ್ ಊಟಾ ಹ್ಮ್ ಮತ್ತೆ ನಡಸ
ಮತ್ತೆ ನೋಡ್ರಿ ಸುಮ್ ಊಟ ಮಾಡಿ ಬಂದ್ ಎಲ್ಲೇ ವಾಕಿಂಗ್ ನಡ್ರ ಮಾಡತ್ತದರಿರಿ
ಹಾ ಹ ವಾಕಿಂಗ್ ಮಾಡತ್ತೀರಿ ಹೌದ ರೀ ಸ್ವಲ್ಪ ಮಾಡಾರ ಕತ ಹಾ ವಟ್ಟಿ ಬರ್ತತರ ರ ಮತ್ತ ಮತ್ತೆ ನಂತರಿ
ಮತ್ತ ಏನ ಇಲ್ ನೋಡ್ರಿ ನಿಮ್ದ ಹೇಳ್ಬೇಕ ಎಲ್ಲಾ ಸೌ ಕರ್ಮಂ
ಹಾ ಏನ್ ಹೇಳುದರ ನಾ ಏನ್ ಹೇಳುದೀನ
ಹ್ಮ್ ಹೇಳ್ರಿ ನೀವ ಏನ್ ಹೇಳ್ತೀರಿ ಸರ್
ಏನ್ ಹೇಳಮ್ಮ ಅಂದ್ರ ಮತ್ ಇದ್ರರಿ ವಿರಾಟ್ ಕೊಹ್ಲಿಗ್ ಗೊತ್ತಲ್ರರಿ
ಹಾ ಗೊತ್ತಲ್ಲಲ್ರರಿ ನಮ್ಮ ಇದು ನಾನು ವಿರಾಟ್ ಕೊಹ್ಲಿ ಜರ್ಟರ್ ಪ್ಯಾಂಟ್ ಬನ್ನ ನಾನು
ಹೌದ ರೀ
ಹೌದಾ
ನಾವ ಭ ಇೀ ವಿರಾಟ್ ಕೊಹ್ಲಿ ಪನೆ ನಾವವು ಹ
ಹಾ ರೀ
ಹ್ಮ್ ಒಂದ ಫಾಲ ವರ್ಷ ಗೊತ್ತಲ್ರಿ ಆರ್ನೂರ ನಲ್ವತ್ತಏಳು ಐತಿರಿ ಮಿಲಿಯನ್
ಹೌದ್ರೀ ಎಲ್ರಿ ಎಷ್ಟಾದ್ರೆ ಎ ಅಂತ ಹೇಳ್ರಿ ಹ ಹಾ ಹ ಆಟವರ ನಲವತ್ತು ಇವಳು ಮಿಲಿಯಾನ ಬಿಲಿಯನ್ರೀ
ಮಲಿಯನ್ ಮಲಿಯನ್ ರ
ಹಂದ್ರ ಲಕ್ಷ ಲಕ್ಷದಾಗದ್ರಂಗ ಯತರಿ
ಹ್ಮ್ ಒಂದು ಪೋಸ್ಟಿಗೆ ಎಂಟ ಎಂಟ್ರಿ ಲಾಕ್ ಎಂಟ ಎಂಟ ಕೋಟಿ ತೋತಾನೆ ಹ್ಮ
ಬಾ ಜೋರ ಅದ್ರಿ ವಿರಾಟ್ ಕೊಹ್ಲಿ ನಾನು ಬ್ಯಾಲ್ ನೋಡ್ರಿ ಅವ್
ಹ್ಮ್ ಫಸ್ಟ್ ರೊನಾಲ್ಡೋ ಅ ರ
ಹಾ ರೊನಾಲ್ಡೊ ಆ ಅವಾವ್ದ ಅವ್ರದ್ದು ಹೇಳ್ಬಡ್ರಿ ಮಾತೇನ್ ರೊನಾಲ್ಡೋ ಅವೌ್ರದು ಆರ್ನೋ ಅ ಅಂದರೆ ಆ
ಆರನೂರ ಆತ್
ಹ್ಮ್ ಮೆಸ ಹಾ ರ ಮೆಸ ಹಾ
ತ ಸ್ನ
ಹ್ಮ್ ವಿರಾಟ್ ಎೇದಾ ವಿರಾಟ ತೋಡ್ ವಿರಾಟ್
ಹ್ಮ ನ್ನ ಫ್ಯಾನ್ಸ್ ಧವನಿ
ಹಾ ರೀ ಹ ಏನ ಕಮ್ಮ್ ಆದ್ರಿ ಒನ್ನೂರ ಆತತ್ರಿ ಹಾ ಮಧ್ಯ್ಯಾನತ್ರಿ ಸಿದ್ಧಾರ್ಥ ಬೂದವರಿ
ಮತ್ತೆನಲ್ ನೋಡಿ ಇದು ಈ ನೆಪಾಂತ್ರಿಗರು ಶರಮಾನದ
ಹಾ ರ ವಿರಾಟ್ ಕೊಹ್ಲಿ ಅಂತ ಜೊತೆ ಯಾರ್ ಮಾಡ್ಯರಿ
ಇಲ್ರಿ ರೋಹಿತ್ ಶರ್ಮಾ ಏ ಅನ್ತ್ರಿ
ಾ್ ಹಾ ಏನ್ ಕೇಳ್ತೀರಿ ಎಲ್ಲೊಂದು ಅವ್ರ ಕೂಡ ಅವರು ಅವ್ರ ಕೂಡ ಅವರು ಈಗ ಅನುಷ್ಕಾ ಶರ್ಮಾದೆ ನ ನಾಕೈದು ಕೂಡ ನಾಲ್ಕೈದ ಮಂದಿ ಕೂಡೇಟಿ ನಡ್ಸಿತದ್ರಿ. ಹೌದೇನ್ರಿ? ಹೌದ್ರಿ, ಮತ್ತ ಹಂಗಿತ ನಡಿತದ್ರಿ ಎಲ್ಲಾ. ಹ್ಮ ಹ ಹ್ಮ ಕರೆಕ್ಟ್ ಆಳೆ ಒಟ್ಲಕ ನಂತ ಸೋ ಯಾರ್ರಿ ಯಶ್ ಹ ರಾಕೇಶ್ ಕ್ಷ ಅವ ಯಾವ್ದನ್
ಅವನ್ ಹೆಂಡ್ತಿನು ಬಿಟ್ಟಳ್ ನೋಡ್ರಿ ಮಾಡದ್ ಫಿಲಮ್.
ಸರಿ ಕೆಲ್ಮ ಬಿಡ್ಸೇನ್ರಿ ಇಪ್ಪತ್ತ್ ಬಿಟ್ಟಿಲ್ರಕಿ ಇವ ಬಿಡಶನ್ರೀ ಫಿಲಮ ಹಾ ಮತ್ತ ಹಿಂಗಾದ್ರೆ ಒಳಗ ಒಳಗ ಹಿಂಗಾದ್ರ ಒಳ ಒಳ ಹ್ಮ್ ಮತ್ತೇನತ್ರ ಸಿದ್ಧಾರ್ಥ ಪೂಜಿಯದು? ಹಾ ಕಳಸಿಪಾಲ್ಯ ರಿರಿಲೀಜ್. ತ್ತುರಿ. ಯಪ್ಪಾ ನವು ಡಿಬಾಸ್ ನ್ ರೀ ಪೂರಾ
ಏ ಒಂದೆ
ಹಾ ಹದಿನೆಂಟು ನಂಬರ್ ವಿರಾಟ್ ಕೊಲಿನ್ ಪ್ಯಾನ ಮತ್ತ ದರ್ಶನ್ದ ಪ್ಯಾನ ಹ್ಮ್ ಹ್ಮ್ ಹ್ಮ್ ಮತ್ತ ಮತ್ತೆ ಯಾರ ಫ್ಯಾನ್ ಆದ್ರಿ ನೀವು?
ಮತ್ತೆ ಇದು ಫುಟ್ಬಾಲ್ರಿ.
ಫುಟ್ಬಾಲ್ದಾಗ ಅ ರೊನಾಲ್ಡೋ ರೀ ಅಂದ್ರೆ ಪೋಾರ್ಚುಗಲ್ ಟೀಮ ರೀ. ನೀವ್ರೀ ನಿಮ್ದು ಯಾವದ್ರಿ? ಏನ್ ಬೇಸ್ ಇದ ನೇಮಾರ್ ಯಾರದ್ರಿ ಸುನಿಲ್ ಚೆಟ್ರಿ ನೀವ ಬಂತ ಒಟ್ಟಂತೆ ದೇಸಿ ಅಂದ್ರ ಭಾರತದೋರ್್ದ ಯಾರಾರೂ ಇಡ್ತರು ಭಾರತದೋರಿ ಹ್ಮ ಚಲೋ ಇದ್ರ ನಿನ್್ದ ಜೋರ ಹ
ಹ್ಮ
ಮತ್ತೆ ಮತ್ತ ರೀ
ಮತ್ತ ಏನಂತ ಕಟಲು ಗಡ್ಡಾದರಿೀ ಮಲ್ಲಿ ರ ಕಟ್ಟದರ
ಬಂದ್ ಬಂದ್ ಹೋದ್ ನೋಡ್ರ ಹಾ ರೀ ಅ ಹ ಪೂಲ್ ಜೋರಾದ್ರಿ ಗೋಬ ಬ ಹಾ ಹಾ ಹ ಒನೆಸೈಡ್ ಕರೆ ಅದೇನೋ ಅಂದ್ರಲ್ರಿ ಹೆಗಗಳಡೆ ಅವ್ರ ಅಣ್ಣವ್ರ ಏೋನೋ ಮಾಡ್ತಾರಂದ್ರ ಹಾ ರ
ಏ ಆಯ್ತ ಆಯ್ತ ನೋಡ್ರಿ
ಹಾಸ್ಪಿಟಲ್ ಹ ಹ ಹ ಹ ಅಲ್ಲಿ ಬರ್ತಾರೆ ಅವ್ರು ಹ್ಮ್ ಅದೇಲ್ಲಿ ಕೇಳಾರಲ್ಲ ಹ್ಮ ಕ ಹಾ ಹಾ ಹಾ ಚ ಹಾ ಹಾ ಗೊತ್ತತು ಗೊತ್ತತು ಏ ಪನ್ರಿೀ ಅವರ್ದು ಏನ್ ಮಾಡಿದ್ರ ಪೂಮ ಅದ್ರೀ ಜೋರ್ ಅದ್ರರು ಗುಂಡಪ್ಪ ರೀ ಹ ಸ್ವಲ್ಪ ನೋ ಉರಿವೇನತ್ರರಿ
ಏನ್ ಆರಾಮಿಲ್ಲ ಅಂತಏನ್
ಏನ್ ಅದೇನ್ ಗೊತ್ತಿರದ್ ಕೇಳಲ್ರಿ ಹ್ಮ ಹ್ಮ್ ಹ್ಮ್ ಹ್ಮ ಹಾ ಹಾ ಹೌದ ರೀ ಅದೇ ಕಂಡಿಲ್ರೀ ಅವ್ ಬೆಳಿಗ್ಗೆನ್ ಹೋಗ್ಯನ್ರಿ ಹ್ಮ್
ಹ್ಮ್
ಬ ಏ ಯೋಗಕ್ ಬಂದನ್ರಿ ಪ್ಪ ಅಂದ ಪಿ ಟಿ ಸಾರಿ ಹೇಳಿ ಹ ಓ ಹೋಗಿಟ ಹೌದೌದ ರೀ ಹ್ಮ್ ಹ್ಮ್ ಮತ್ರಿ ಟೈಮ್ ನೋಡ್ರಿ ಟೈಮ್ ಎಟ ಅದ ಹ ಟೈಮ್ ತ್ತ
ಇನ್ನ ಒಂದ ಮೂರ್ ಮಿನಿಟ್ ಆದ್ರೆ ಮುಗಿತದ ನೋಡ್ರಿ
ಹಂಗಗೆನು ಹೇಳ್ ಬಿಿಡ್ರೋದು
ಇದು ಮುಗತದ್ರಿ ಫಿಲಿಮ್ ಒಂದ ಈ ಕಡೆ ಫಿಲಿಮ್ ನೋಡತನ್ರಿೀ ನ ಇದು ನೋಡ್ರಿ ಇಲ್ರರಿ ಅದ ಕಾಂತಾರ
ನೋಡಿಿನ ಅಲ್ರರಿ ಕಾಂತಾರ ನೋಡಿಲ್ರಿ ಹ್ಮ
ಕಾಂತಾರಟ್ಟು
ಹ್ಮ್ ಕಾಂತಾರ ಒವನ್ನು ನೋಡಿನಿ ಕಾಂತಾರ ೂನು ನೋಡನ್ರಿ
ಅದು ಹೋಗಿ ಇದ್ರಲ್ ನೋಡಿದ್ರ ಫುಲ್ ಮೈ ಜೂಮ್ ಅನಸ್ತದ ನೋಡ್ರಿ ಥಿಯೇಟರ್ದಾಗ
ಇ ಚೊಂಬ ಅಂದ್ರ ಚೋಂಬ್ರ
ಹ್ಮ್ ಎಷ್ಟೋ ಜನ ನೋಡರಿಿ ಇಲ್ರರಿ ಅವ್ರಿಗೆ ದೇವ್ರ ಬಂದದಂತ್ರಿ ಟರ್ ನಫ ಹ್ಮ್
ಕರ ಬಂದ್ರರಿ ದೇವ್ರಂ ಮೈಮ್ಯಾ ಬರ್ತನ್ಿ ಆರ ಪರತರ ೋಟ ದೇವ್ರ ಮಯ ಮಯ ಬರ್ತ ಅ ಗೊತ್ತ
ಹ್ಮ್ ಇದು ದೈವ ಮಾತಾಡುತ್ತಿರೋದೆಲ್ಲ ದವ ನರ್ತಕ ಮಾತಾ ಅಡತರನ್ನ ಫು ಮೈಂಡ್ ಬ್ಲೋಿಂಗ್ ಹ್ಮ
ವರು ಬದುತ್ೀ ಪಾಪ ಅವ್ರಿಗೆ
ಹ್ಮ್
ಈಗ ನಿಮ್ ಕೇಳ್ತೇನಿ ಹಿಂಗತ್ತ ಕೇಳ್ತೇನಿ ಈಗ ಸಾಲ ತೊಳ ತಾಪ್ಪಾೇ ಚಲೋ ನ ಕೇ ಚಲೋ ನ ತಾಪ್ಪಾ
ಸಾಲ ತಗೊಳೋದ್ರಿ
ಹ್ಮ್್ಮ
ಏನಾರ ನಮ್ಗ
ಯತ ನಿ ಈ ಸಾಲ ತೊಳ ವಾಪಸ್ ಕಟ್ಟ ಪಕ್ಕ ಕಟ್ಟ ಬಂದದ
ಕಟ್ಬೇಕ ಆತದ್ರಿ ಮತ್ತೆ ಕಟ್ಲಿಕ್ ಹೆಂಗ
ಹಾ ಹ ಕ ಕಟ್ಟು ಹ್ಮ
ಯಾಕ್ರ ಎಲ್ಲ ಸಾಲ ತೊಂದ್ರೆನ್
ಯತ್ ಕೇಳಲತ್ತಂಗ ಸೋಮಗೆ
ಹೌದ ರೀ
ಸಾಲದ ತೋಡಿತ್ತ ನಾನುಕರ ಹ್ಮ್ ಕಕ್ ಮರುಸ ಕಟ್ಟು ಮುಗಿಸಾರೆ
ಹಾ
ಹಾ ಚಲೋ ಕೆಲ್ಸ ಬಾಪ ಕೆಲ್ಸ ಹ
ಯದಕ್ಕೆ ತೋತವಣಾದ ಮುಖ್ಯ ರ
ಹಾ ಹಾ ಹ ಕರೆ ಕರಿ ಇದು ಮಾತ್ರು ಕರಿೋದನ್ನು ಹಪ್ ಕೊಟ್ಟಿರ ಮಾತ್ರಿ ಹ್ಮ್
ಮತ್ ಪ್ರಜ್ವಲ್ಗ ಅವ್ರಗು ತೊಂದರೆ ಇಲ್ರೀ
ಅವ್ರು ಗುಂಡ ಡಾಡ ಅವ್ರು ಅವ್ರರು ಬೇರೆವರು ಯಾಕ್ ಬೇರೆ ಆದ್ರರು ಹ್ಮ್
ಗುಂಡಲ್ಕಾಯ್ ತೊಂಬ
ಕರರ್ ಗೋಂಡಲ್ ಕೈಗಿಡ ಹಾ ಹಾ ಹೌದ ಹಾಗಲ ಕಾಯಿ ಬೀಜ ನೋಡುವಂತ
ಹ್ಮ್
ಹ್ಮ್ ಹ್ಮ್ ಆಯ್ತರಿ ಆರಾಮ್ ಇದ್ರಲ್ರರಿ ನೀವು
ಹ್ಮ ಮತ್ತೆ ಎಲ್ಲಾ ಆರಾಮ್ ನೋಡ್ರಿ
ಮಯ್ತ್ರ ಮನು ಗದ್ದಡ ಕೂಡ ಹಚ್ಚ ಮಾತಾಡ್ತಾರ ನೋಡ್ರಿ
ಆಯ್ತಾಆಯ್ತುರಿ ಹ್ಮ್ ಹಾ